ಹಲೋ
ಹಾಯ್
ಹೇಗಿದ್ದೀರಾ ಆ ನಾನ್ ಚೆನ್ನಾಗಿದ್ದೀನಿ ಏನ್ ಮಾಡ್ತಾ ಇದ್ರಿ ಊಟ ಎಲ್ಲ ಆಯ್ತಾ
ಹ್ಮ್ ಆಯ್ತು ನಿಮ್ದು
ನಿಮ್ದು ಅಂತ ಏನು ಹೇಳ್ಬೇಡ ನಾರ್ಮಲಾಗೇ ಮಾತಾಡು
ಹ್ಮ ಆಯ್ತು ನಿಂದು
ನಂದಿಲ್ಲ ಇದು ಉಪ್ಸಾರ ಹೇ ಹೆಂಗಿತ್ತು
ಸಕತಾಗಿತ್ತು ಬಟ್ ಸ್ವಲ್ಪ ಸಕತ್ ಸ್ಪೈಸಿ ಆಕ್ಬಿಟ್ಟಿದ್ದೆ.
ಹೌದಾ
ಆದ್ರೆ ಆ ನೀರ್ ಬಿಟ್ಕೊಂಡ್ರನೆ ಸೂಪರ್ ಆಗೈತೆ ಕಾರಕಿನಾ.
ಹು
ಆ ನೀರ ಐತಲ್ಲ ನೀರಲ್ಲೇ ತಿಂದ್ಬಿಟ್ಟೆ ನಾನು. ಹು ತುಂಬಾ ಚೆನ್ನಾಗಿತ್ತು ಆದ್ರೆ ಖಾರಾ. ಓ ನಗ ನೀರೆ ಸಾಕು ನೋಡು ಸಾರು.
ನಾನ ಅದೇ ಕಮ್ಮಿ ಮಾಡಿದ್ದೆ ಏನಕಂದ್ರೆ ಅದೇ ಕಾಳ ಬಿಸಿದ್ನಲ್ಲಾ. ಕಾಳ ಬೇಸಿರ ನೀರಿಗೆ ಒಂದ ಸ್ವಲ್ ಮಸಾಲೆ ನೀರು ಹಾಕ್ಬಿಟ ಕುದಸಿದ್ದೆ ಅಷ್ಟೇ.
ಅದಾಗಗಿತ್ತು ಅದಕ್ಕೆ ಸಾರು ಅದು ಸಪ್ಪೆ ಸಪ್ಪೆಸರುನು ಖಾರ ಇತ್ತು. ಅಪ್ಪಾ ಖಾರ ಮಾತ್ರ ಕಾರವಾಗೇ ಇತ ಬಿಡವ ಕಾರಾಕ್ಕ ಏಂಗ ಕಾರಾ ಇರ್ಬೇಕ ಆ ಕಾರಾ ಇತ್ತು.
ಹು ಜಾಸ್ತಿ ಆಯ್ತಾ.
ಅಂದ್ರೆ ನೀನು ಇದಕ್ಕ ಹಾಕಿ ಕುದಿಸಬಾರ್ದಾಗಿತ್ತು ಸೊಪ್ಪ ಹೆಸ್ರಗೆ ಅದ ಕುದಿಸ. ಬಾಡರ್ದು ಸಾಂಬಾರು ಅದೇ ಖಾರ ಖಾರ ಮಿಕ್ಸ್ ಹೊಡಿಬಾರ್ದು.
ಏ ಅದು ಕುಕ್ ಇದು ಮಿಕ್ಸಿ ಜಾರಿಂದ ತೊಳೆದ್ಬಿಟ್ಟು ನೀರ ಹಾಕಿರೋದ ಅಷ್ಟೇ.
ಹು ಯಾಕಂದ ಸಾರಲ್ಲೇ ಬಂದ್ಬಿಡೈತೆ ಟೆಸ್ಟು ಸಕತ್ತಾಗಿ.
ಹು ಹು
ಅದ್ರ ಜೊತೆಗೆ ಇ ಖಾರನ್ನ ಮಿಕ್ಸ್ ಮಾಡ್ಕೊಂಡ ಖಾರ ಓವರ್ ಆಗೋಯ್ತು ಬಟ್ ಕಾರಕ್ಕ ಹೆಂಗಿರ್ಬೇಕು ಕಾರಾ ಹಂಗಯಐತವ್ವಾ.
ನಮ್ಮಅಮ್ಮ ಇನ್ನೊಂದ್ಸಲ ನುಂಕ ಖಾರ ಮಾಡುಬಿಡ್ತಾಳ. ಇದೇನ ತಿನ್ಬೇಕ ಅವಳು.
ಹಾ
ಹು
ಬಾರ್ಬಿ. ಇನ್ನು ಎಷ್ಟು ಗಂಟೆಗೆ ಟ್ಯೂಷನು.
ಹು
ಇನ್ನು ಎಷ್ಟು ಗಂಟೆಗೆ ಟ್ಯೂಷನು.
ಅಯ್ಯೋ ಟ್ಯೂಷನ್ಗೆ ಹೋಗ್ಬೇಕ ನಾನು ಕೋಚಿಂಗ್ ಕ್ಲಾಸ್. ಗೆ ಓಕ್ ಫೈವ್ ತರ್ಟಿಗೆ.
ಫೈವ್ ತರ್ಟಿವಾ. ಹು ಹು ಹು ಬರ್ತೀನಿ ಅಂದೆ.
ಫೈವ್ ತರ್ಟಿ ಮೇಲೆ ಬರ್ತೀನಿ ಹು. ಹು
ನೀವು ಊಟ ಮಾಡ್ದಾ.
ನಂದ ಹು ನಾನ್ ತಿಂದೆ ನಂಗೂ ಖಾರ ಆಯ್ತು ನಾನು ಜಾಸ್ತಿ ಹಾಕೊಂಡು ತಿನ್ಲಿಲ್ಲಪ್ಪಾ. ಫಸ್ಟ್ ಇವ್ರು ರಸಾ ಹುಸ ಅಂತಿದ್ರಲ್ಲ ನಮ್ಮ ಮನೇಯಲ್ಲಿ ನಮ್. ಮ್ಮ ಪೇರೆಂಟ್ಸೋ.
ಜೋ
ಹಂಗಾಗಿ ನಾನು ಫಸ್ಟ್ ಇರು ನೋಡೋಣಾ ಸುಮ್ಮನೆ ಏನು ಕಷ್ಟೊಂದು ಹಾಕೊಡೋದು ಅಂತ ಅಂದಬಿಟ್ಟು.
ಹು
ಫಸ್ಟ್ ಒಂದು ಒಂದೇ ಒಂದು ಸೌಟ್ ಹಾಕೊಂಡು ನಾನು.
ಹು
ತಿಂದೆ ನನ್ನ ಕೈಲಾಗಲಿಲ್ಲಾ ಅಲ್ಲಿ ಏನು ಫೇಸ್ ವಾಶ್ ಮಾಡ್ಕೊಂಡು. ಕ್ರೀಮ್ ಹಾಕೊಂಡು ಪೌಡ್ರ ಹಾಕೊಂಡು ರೆಡಿ ಆಗ್ತಾ ಇದೀನಿ.
ಹು
ಸೇಕಿ ನೀರ್ ಕಿಕ್ತೋಬರ್ತಾಯತೆ.
ಯಾಕೆ ಅಷ್ಟು ಅಷ್ಟ ಕಾರಾ
ಹುಂ
ಓ
ಮತ್ತೆ ಅದ್ ಹೆಂಗ್ ನಿನ್ ತಿಂದೊ ನಾಕಾಣೆ
ಇವ ನನ್ ಒಂದು ಬೈಟ್ ಅಷ್ಟೇ ಇದು ಅದೇ ಇದು ತಿಂದಿದ್ದು ಖಾರಾ
ಹುಂ
ಆ ಇನ್ ಮಿಕ್ಕಿದೆಲ್ಲಾ ಸ ಅಂದ್ರೆ ನೀರ್ ಸರಲ್ಲಿ ತಿಂದಬೀಟ್ಟೆ ನಾನು
ಇವತ್ ನಾನ್ ಬಟ್ಟೆ ಒಣಗಾಕ್ತಾ ಇದ್ದೀನಿ ಅ ತಿಂತಾವ್ರ. ಸಂಸ್ ಅಂತಾರವೊಂದೆ ಸಮನಾ ನನಗೆ ಅಯ್ಯೋ ಏನ್ ಜಾಸ್ತಿ ನಾನ್ ಟೇಸ್ಟ್ ಬೇರೆ ಮಾಡ್ಲಿಲ್ಲ ಪಟಾಪಟಾ ಅಂತ ಮಾಡ್ಬಿಟ್ಟನಲ್ಲಾ ಹ
ಹಾ
ಹುಂ ತಡಿ ನಾ ಊಟ ಇಲ್ಲಾಂದ್ರ ರೇಗ್ ಬಿಡ್ತಾನೆ ಮತ್ತಿನ್ ಏನಗಕ ಬೇಕು ಇವನ್ನ ಹತ್ರ ಅನ್ಸ್ಕೊದ ಅಂದ್ಬಿಟ್ಟು ಐಯ ಒಂದೂವರೆ ಬಂದಾ ಎರಡು ಎರಡು ಕಾಲಲ್ಲಿ ಮಾಡಿ ಅಷ್ಟಾಗಿ ಬಿಸಾಕ್ ತಗ ಇನ್ ಹೆಂಗ್ ಮಾಡಿರ್ತೀನೋ ಏನೋ ಅನ್ಕೊಂಡು ನಾನು ಹಸ ಉಸ ಕುಕ್ಕರ್ ಚಿಪ್ಪ್ ತಗೊತಾನಿ ಒರ್ಸ್ಕೊತಾನೆ ಹಾಕ್ತಾನೆ ಹ್ಮ ಹಾ
ಅರ್ಜಂಟ್ ಅರ್ಜೆಂಟಗ ಮಾಡರದ ಸೂಪರ್ ಆಗಿ ಬಂದಬಿಡತ
ಹ್ಮ
ಮಾಡ್ಬೇಕ್ ಅನ್ಕೊಂಡ್ರ ನೋಡಂಗೆ ಮಾಡಕ್ ಆಗಲ್ಲ ಅವಾಗ ಚೆನ್ನಾಗ್ ಬರಲ್ಲಾ
ಹಾ
ಸುಮ್ನೆ ಒಂದ್ ರೌಂಡ್ ಹೋಗೋಣ ವಾಕಿಂಗಿಗೆ
ಏ ಇಲಪ್ಪ
ಪಾರ್ಕು
ರೌಂಡಗೆ ಗೆಲ್ಲೋಗಣ
ಸರೌಂಡ್ ಅಂದ್ರೆ ಇದೇ ಮಾರ್ಕೆಟ್
ಹ ಅಲ್ಲಿಗ್ ಹೋಗೋಣ ನಮ್ಮ ಪಾರ್ಕ್ ಗೆ ಬಿಡ ಯಾಕಂದ್ರೆ ತಲೆ ಎಲ್ಲಾ ಒಂಥರ ಆಗ್ಬಿಟ್ಟೈತ್ ನನಗೆ ಕೂದಲೆಲ್ಲಾ ಚೆನ್ನಾಗೇ ಇಲ್ಲಾ ಕೂದ್ಲ ಯಾಕೋ
ಅವಳ ಹತ್ರ ನಾನ್ ಹೇಳಿದ್ನಲ್ಲ ಬಿಂದು ಹತ್ರ ಒಂದ್ಸಲಾ ಇದು ಮೇಲ್ ಮೇಲ್ ಕತ್ರಸಸ್ಕೋ
ಹುಂ
ಅವಳತ್ರದ ಚೆನ್ನಾಗಿ ಬ್ರ ನಾನು ಕುಡುಗೋದಲು ಕಟ್ಟಸ್ ಮಾಡ್ಬೇಕಾಯ್ತದೆ ತುದಿ ಕಟ್ಟಸ ಮಾಡ್ಬೇಕತ ಅವಳ್ ಕೈಲಿ ಇನ್ನೊಂದುಚೂರು ರು ನೋಡಂತ ತಡಿ ಅಂತ ಇನ್ನೊಂದೆರಡ್ ದಿವಸ ಅದೇ ಕಾಸಿಂದೆ ಅಲ್ವಾ ಪ್ರಾಬ್ಲಮ್ಮು
ಹುಂ
ಅದಕ್ಕೆ ಸುಮ್ನೆ ಆಗಿನೀ
ಹೋ ನನಗೂ ಕಾಸು ಕಿ ನನಗೂ ಫೋನ್ ಪೇ ಬೇಕಾಗಿತ್ತು.
ಹಾ
ಕಾಸಿಲ್ವಂತೆ ಅದೇ ಇಪ್ಪತ್ತೆರಡು ಸಾವಿರ ರೂಪಾಯಿ ಎತ್ತಕ್ಕಿದ್ದಾ
ಹಾ
ಅದೇ ಅದ್ರಲ್ಲಿ ತಗೊಂಡ ಹೇಳು ಕಟ್ಟ ಹೇಳು ನನ್ನ ಹತ್ರ ಫೋನ್ ಪೇ ಕಾಸಿಲ್ಲಾ ಬಾಡಿಗೆ ಕಟ್ಕೊಳ್ಳಕ ಕೇಳುವಂತಿದ್ದ ಇವಾಗ ನಿಂದು ಕ್ಯಾಶ್ ಐತೆ
ಹುಂ ಮತ್ತೆ
ಮತ್ತೆ ಏನ್ ಮಾಡ್ಲಿ
ಅಯ್ಯೋ ಇಲ್ಲ ಅವನು ಹಾಕಿಲ್ಲ ನನ್ಗೆ ನಿನ್ನೆ ಹಾಕ್ತೀನಿ ಅಡ್ಜೆಸ್ಟ್ ಮಾಡಿದೀನಿ ಅವ ಹುಗುನ್ ಹೇಳಿದೀನಿ ಆಕಕ್ ನಿನ್ಗೆ ಅಂತ ಹೇಳ್ದ ಅದೇ ಮಾತಾಡನಲ್ಲ ನಿನ್ ಮುಂದೆ ಅವಾಗ ನೋಡಿದ್ರೆ ಆಕೆ ಇಲ್ಲ ತಿರ್ಗಾ ಫೋನ್ ಮಾಡಿದೆ ಫೋನ್ ಎತ್ತಿಲ್ಲ ಅದ ಅವ್ರರು ಮುಂಚೆನೆ ಹೇಳಿದ್ರು ಕಸ್ ಇಲ್ಲ ಅಂದ್ರೆ ನನ್ ಫೋನ್ ಎತ್ತ ತ್ತಲ್ಲಾ ಅಂತ ಅರ್ಥ ಆಯ್ತು ಕಾಸಂಗಾರ ಹಾಕಿಲ್ವೇನೋ ಅದಕ್ಕೆ ಫೋನ್ ಎತ್ತಿಲ್ಲ ಅಂತ ಸುಮನೆ ಆಗೋದೆ ನಾನು ಅಟ್ ಲೀಸ್ಟ್ ಅವ್ ಹಾಕಿದ್ರ ನು ನಿಂಗೆಫೋನ್ ಪೇ ಮಾಡಿ ಕ್ಯಾಶ್ ಇ ಗ್ದೆ ನೋಡಿದ್ದಾಗೆಲ್ಲ ಎತ್ಬಿಡ್ತೀವಿ ಇಲ್ದಾಗ ಹಿಂಗೆ ಈಗ ಐತೆ ಅದೇ ಅಮೃತದ ಐತೆ ತಿರ್ಗ ಅವ್ರು ಕೇಳ್ದಾಗ ನಾನ ಇಲ್ಲಿರ್ ತಿನ್ನದ ಅವ್ರು ಏನ್ಯ ಆ್ ಯೂಸ್ ಮಾಡ್ಕೊಂಡ ಪಾಪ ಅವ್ರು ನನೇ ನಂಬಕೊಂಡ್ ಈಗ ಇಲ್ಲಿಂದ ನಾನು ಕೊಟ್ಬಿಟ್ಟ ಆಮೇಲೆ ಕ್ಯಾಶ್ ಇರ್ತ ತಿತೆ ಅರ ಚಂದ್ರೆ ಅದಕ್ಕೆ ಸುಮನೆ
ಇವಾಗ ನ ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ
ಏನ್ಕ್ಕೆ
ಬಾಡಿಗೆ ಕಟ್ಟಕ್ಕೆ
ಹ ಅದೇ ಇವಳ ಸಾಂತ್ವನ ಹತ್ರ ಕೇಳಿ ನೋಡು ಅದೇ ಫೋನ್ ಪೇ ಕ್ಯಾಶ್ ಕೊಡ್ತ ನಿ ಫೋನ್ ಪೇ ಐತ ಅಂತ ಅವ್ರ ಯಜಮಾನ ಅದೇ ಹದಿನೈದು ಸಾವರ ಏನು ಕಟ್ ಮಾಡ್ಕೊಂಡವ್ನೆ
ಹ್ಞೂ ಹನ್ನೆರಡು ಸಾವಿರ ರೂಪಾಯಿ ನೆ ಕಟ್ ಮಾಡಕೊಂಬಿಟ್ಟವ್ರೇ ಕೊಡಬೇಕು ಅಂತ ಇಕ್ಕಿತ್ತು
ಹ್ಮ್
ಕಟ್ ಮಾಡ ಕ್ಂಬಿಟ್ಟವ್ರ ಅಂತ
ಅದೇ ಫೋನ್ ಅಲ್ಲ ಇದ್ರೆ ನೋಡಂಗ ಆಗುತ್ತೆ ಅದೇ ಫೋನ್ ಪೇ ನಿಂಗ್ ಮಾಡ್ಬಿಟ್ರೆ ಬೆಟರ್ ಅಲ್ವಾ
ಹ್ಮ್ ನೀವು ಕ್ಯಾನ್ಸಲ್ಲಿನ ಏನು ಮಾಡೋಕ್ಕಾಗುತ್ತೆ
ಅದಕ್ಕೆೇನೆ
ಏ ನಿಕ್ಕಿ ಎಷ್ಟು ಗಂಟೆಗೆ ಬಂದ
ಅಪ್ಪಾ ಎಷ್ಟ್ ಗಂಟೆಗೆ ಹನ್ನೆರಡು ಗಂಟಗೇನೋ ಬಂತು ಹಂಗೆ ಬಂತು ಹಂಗೆ ಎತ್ಕೊಂಡು ಹೋಗಿ ಕಾಪಿ ಕುಡ್ಕೊಂಡು ಹಂಗೆ ಬಂದ್ವಿ ಹಂಗೆ ಬಿಟ್ಬಿಟ್ಟು ಹಂಗೆ ಆಚೆಯಿಂದನೇ ಹೆಲ್ಮೆಟ್ ಸಾಕ್ಸ್ ಎಲ್ಲ ಈಸ್ಕೊಂಡ್ ಹಂಗೆ ಹಾಕೊಂಡು
ಹ್ಮ
ಹ ಹಂಗೆ ಈಯರ್ ಬುಡ್ಸ ಒಳಗೆ ತ್ತಲ್ಲಾ ಹಂಗೆ ಇಕ್ಕಿ ತಗೊಂಡೋಗಿ ಕೊಟ್ಟೆ ಬ್ಯಾಗು ಅವೆಲ್ಲ ಇಲ್ಲಿ ಇಸಿದ ತಂಡಕ್ ಕೊಟ್ಟೆ ಆಚೆ ಹಂಗೆ ಹೊಡ
ಹೌದೇನೋ
ಹ್ಮ್ ಹ್ಮ್ ಕಾಫಿ ಕುಡ್ಕೊ ಬರಕೊ ಇದ್ದೆ ನೀನ್ ಫೋನ್ ಮಾಡಿದಾಗ ಸಾಫಿ ಕುಡಿಯಕ್ ಹೋಗಿದ್ದಿ
ನಾನು ಅದೇ ಒಂದು ಇನ್ನೇನ್ ಟೈಮ್ ಇತ್ತಲ್ಲ ಇರು ಇದೊಂದ್ ಮಾಡ್ಬಿಟ್ಟು ಅಯ್ಯೋ ನಾ ಅವಾಗ್ ಬಂದಿ ಇರ್ಲ್ವಲ್ಲ ಅವ್ನ್ ಬೇರೆ ಮೆಸೇಜ್ ಮಾಡಿದ್ದ
ಹ್ಮ್ ಹ್ಮ್ ಹ್ಮ್
ಸರಿ ಅಂತ ಹೇಳ್ಬಿಟ್ಟು ನಾನು ನೋಡೋಣ ಅಂತಹೊದೆ ಇನ್ನೂ ಆ ಒಂದು ಬಾಕಿ ಇತ್ತಲ್ಲ ಅದತಿ
ಅದಕ್ಕೆ ಅದು ಮಾಡಕ್ಕ
ಇಲ್ಲ ಅದಕ್ಕು ನೀಗೆ ಬೇ ತಿತೀ
ಪಾರ್ಕ್ಗೆ ಹೋಗಿದ್ರ ಆಗಿರೋದು ನೀನ್ ಕೂದಲು ಚನ್ನಾಗಿಲ್ಲ ಅಂತ ಅದಕ್ಕೆ ನನ್ ಬಿಂದು ಅತ್ರ ತ್ರ ಸುಸ್ಕೋ ಅನ್ನೋದ ನಿಂಗೆ ಬಿಂದು ಹತ್ರ ಕಟ್ ಮಾಡಸ್ಕೊಳ ಅವಳ ಅವ್ಳ್ದ ಆದ್ರೆ ಚನ್ನಾಗೈತ್ನೋಡು ನೀನ್ ಯಾವಾಗಲೂ ಪಾರ್ಲರ್ ಅಲ್ಲಿ ಒಂದು ಅಬ್ಸರ್ವ್ ಮಾಡ್ಬೇಕಂದ್ರೆ ಕೂದಲು ಯಾರದ್ ಚನ್ನಾಗಿರುತ್ತಲ್ಲ
ಹ್ಮ್
ಅವ್ರತ್ರನೆ ಮಾಡಸ್ಬೇಕು ಅವಳ್ದ ನಾನ್ ನೋಡಿ ನಾನೇ ಸೈಕ ಅದೆ ಅವಾಗಲು ಮನ್ಸಲ್ ಅಂದಕೊಂಡೆ ಇವ್ಳ್ ಕೂದ್ಲೆ ಹಿಂಗ ಆಗೈತೆ ನಂಗ್ ಕೂದಲು ಬರುತ್ತ ಚೆನಾಗಿ ಅಂತ. ಅದ್ ನೋಡಲ್ಲ ಹಂಗೆ ಆಗೈತೆ.
ಬಟ್ ಅವತ್ತು ನಾನು ಹೋದಾಗ ಎಷ್ಟು ಉದ್ದ ಇತ್ತು ಗೊತ್ತೇನೆ.
ಅವಳು ಯಾರತ್ರ ಆದ್ರು ಕಟ್ ಮಾಡಸ್ಕೊಂಡಿರ್ತಾಳಲ್ವಾ ಸ್ಟೈಲು. ಅವ್ರ್ದಿಂದ ಇವಳಗ್ ಇದಾಗಿರುತ್ತೆ ಇಲ್ಲ ಅವಳು ಟೆನ್ಷನ್ ಅದು ಇದು ಅದೇ ಕೆಲ್ಸ. ಈತರ ಎಲ್ಲ ತಗೊಂಡ್ರೆ ಹಂಗ ಅವ್ರ ಅಮ್ಮಂದ ಎಷ್ಟು ಚೆನ್ನಾಗೈತೆ ಅವ್ಳಿಗಂತ ಗೊತ್ತ ನಿಂಗೆ ಅವ್ರಮ್ಮಂದೆ ಚೆನ್ನಾಗಿರೋದು.
ಅಮ್ಮಂದು ಹೆಂಗ ತ್ತು ಇವ್ಳದು ಹಂಗೆ ಇದ್ದಿದ್ದು.
ಇವಾಗ ಹಂಗಿಲ್ಲ ಅವಳ್ದು ಇಲಿ ಬಾಲ ಹೆಗ್ಗಣ ಬಾಲ ಆ ತರ ಅದ ಈ ಮಂಜಿಗನ ಚೆನ್ನಾಗ ಐತಿ ಅಷ್ಟು ಆ ತರ ಐತಿ ಅನ್ಕೋ.
ಆಡ್ಕೊಂತಾ ಇದ್ಲು ಎಲ್ಲಾರ್ದುನು.
ಅದಕ್ಕೆ ಇವಾಗ ಬೇಗ ಉದ್ರೋಗೈತೆ ಬಟ್ ಬಿಂದೂದು ತುಂಬಾ ಚೆನ್ನಾಗೈತಲ್ಲಾ.
ಹ್ಞ
ಹಂಗಾಗಿ ಚೆನ್ನಾಗ್ ಬರುತ್ತೆ ಬಿಂದು ಕೈಲ್ ಮಾಡಸ್ಕೋಬೇಕು.
ಹ್ಮ್ ಹ್ಮ್
ಬಂದೇ ಇಲ್ಲ ಇಷ್ಟೊತ್ ಗೆಲ್ಲ ನಂದ್ ಎಷ್ಟು ಉದ್ದ ಬರ್ಬೇಕಾಯ್ತು ಗೊತ್ತಾ ಚೆಸ್ಟ್ ಇಂದ ಕೆಳಗಡೆ ಬರ್ಬೇಕಾಯ್ತು. ಅದೇನು ಬಂದೇ ಇಲ್ಲ ಕೆಡೆಗಡಿಕೂ ಬಂದಿಲ್ಲ ಅವತ್ತ್ತೇನ್ ಕಟಿಂಗ್ ಆಗೈತೋ ಅಲ್ಲೇ ಸ್ಟಾಪ್ ಆಗ್ಬಿಡೈತೆ. ಅವಳ್ದು ಅವಳ್ ಮಾಡ್ಸಿ ಒಂದ ವರ್ಷ ಆಯ್ತಂತೆ ನೋಡ್ ಇನ್ನ ಕೂದ್ಲು ಬಂದಿಲ್ಲ ಅವ್ಳಿಗೆ.
ಆ
ಅವ್ಳ ಶಾಂತ ಒಂದ್ ವರ್ಷ ಷ ಆಯ್ತಂತಲ್ಲ ಮಾಡ್ಸಿ ಅವಳಗ್ ಇನ್ನ ಬಂದೇ ಇಲ್ಲ ನೋಡು.
ಹ್ಮ್ ಅವಳು ಶಾಂತಿ ಇನ್ನೊಂದು ಏನ್ ಮಾಡ್ತಾಳ ಗೊತ್ತಾ.
ಹ್ಮ್
ಅವಳು ಸ್ನಾನ ಮಾಡೋ ಟೈಮ್ ಅಲ್ಲಿ ಶಾಂಪೂನು ಹಾಕೊಂಬಿಡ್ತಳೆ ಚೆನ್ನಾಗ್ ತಲೆ ತಿಕ್ ಕ್ಕೊಂಡು ಲಾಸ್ಟ್ ಅಲ್ಲಿ ಕೈ ಮೈಯ ಎಲ್ಲಾ ತಿಕ್ಕೊಂಡಾದ್ಮಲೆ ಲಾಸ್ಟ್ ಒಂದ್ಸಲ ತಲೆಯಿಂದ ಹಿಡ್ದು ಮೈಗೆಲ್ಲ ಸ್ನಾನ ಮಾಡ್ತಾಳೆ. ಅದು ಕೆಮಿಕಲ್ ಶಾಂಪೂ.
ಜಾಸ್ತಿ ಓತ್ತಲ್ಲೆ ತಲೆಗಿರ್ಬಾರ್ದು.
ಹಾ
ಕಂಡೀಷನರ್ ಆದ್ರೆ ಅದು ಅ ಹೇರ್ ಕಂಡೀನರ್ ಅದೇ ಹೆಲ್ತಿ ಆಗಿರೋದಕ್ಕೆ ಅದ ಇರುತ್ತೆ ಕಂಡಿಷನರ್ ಆತರ ಹಾಕೊಂಬೇಕೂ. ಶಾಂಪೂ ಮಾತ್ರ ಆತರ ಬಿಡ್ಬಾರ್ದು ಶಾಂಪೂ ಅಲ್ಲಿ ಕೆಮಿಕಲ್ಸ್ ಇರುತ್ತಲ್ಲಾ. ಶಾಂಪೂಲ್ ಬಿಡ್ಬಾರ್ದು ಬೇಕಾದ್ರೆ ಕಂಡೀಷನರ್ ಬಿಟ್ರೆ ಅದಕ್ಕೆ ಎಲ್ಲದ್ರಲ್ಲೂ ಒಂದೊಂದ್ ಬ್ರ್ಯಾಂಡ್ ತರ ಇರುತ್ತೆ ಅದ್ರಲ್ಲೂ ಲೋ ಲೋಯಷ್ಟು ಹೈಯಷ್ಟು ಹೈ ಈ ತರ ಇರುತ್ತೆ. ನಾವು ಪ್ರಾಡಕ್ಟ್ ನ ನೋಡ್ ತಗೋಬೇಕು.
ಅದಕ್ಕೆ ನಾನೇನು ಹೇಳಲಿಲ್ಲ ಸುಮ್ನೇ ನೀನ್ ನೋಡ್ತರ ಮಾತ ಏನಾದ್ರು ಇದ್ನೇ. ಹಿಂಗಲ್ಲ ಹಂಗಲ್ಲ ಅಂತ ಹೇಳ್ತಾಳ್ ಅಂದ್ಬಟ್ಟು ಅದಕ್ಕೆ ನಾನು ಹೇಳೋಕ್ಕೂ ಹೋಗಲ್ಲ ಅವಳಿಗೆ ಕೇಳೋಕ್ಕೂ ಹೋಗಲ್ಲ ಹೌದಾ ಹು ಅವ್ನು
ಹಾ ಅವ್ಳು ಅದೇ ರೂಢಿ ಆಗೈತೆ ಅವ್ಳು ಅದಿಕ್ಕೆ ಹಂಗೆ ಮಾಡ್ತಂತಳ ಮಾಡ್ಕಳಿ ಬಿಡತ್ತ. ಬಟ್ ಉದ್ದ ಇತ್ತು ಅವ್ಳಗ್ ಚನ್ನಾಗಿತ್ತು ಸಣ್ಣಗಿದ್ರು ಅಂದ್ರೆ ಕೂದ್ಲ್ ದಪ್ಪ ಏನ್ ಇರ್ಲಿಲ್ಲ ಅವ್ಳದು. ಬಟ್ ಚೆನ್ನಾಗಿತ್ತು ಉದ್ದಾ ಇತ್ತು ಅವ್ಳಗೆ ಸ್ಯಾನೆ. ಚೆನ್ನಾಗಿತ್ತು ಈಗ ಅದುವಾನ ಆಗ್ಬಿಟ್ಟೈತಿ ಒಳ್ಳೆ ಚಿಕ್ಕ ಮಕ್ಳು ತರ. ಬಟ್ ಅವಳಿಗೆ ಏಜ್ ಆಗೈತೆ ಗೊತ್ತಾಗತ್ತೆ ಅವ್ಳ ಫೇಸಲ್ಲಿ ಹಿಂದೆಯಿಂದ ಅಷ್ಟೇ ಫಿಗರ್ ತರ ಕಾಣೋದು ಮುಂದೆಯಿಂದ ಗೊತ್ತಾಗುತ್ತೆ ಅವಳ್ಮ ಮುಖ ನೋಡ್ರೆ ಗೊತ್ತಾಗುತ್ತ ಅವ್ಳಿಗ ಏಜ್ ಆಗೈತೆ ಅಂತ ಕಣ್ಣಲ್ಲ ಒಳಗಡೆ ಹೊಟದೈತೆಳಗೆ ಅದ ಸಣ್ಣ ಆಗೋಳಲ.
ಹ್ಮ ಹ್ಮ
ಹ್ಮ ಹ ಗೊತ್ತಾಗ ಬಿಡುತ್ತೆ.
ಬಿಂದು ಫೋನ್ ಮಾಡಿಲ್ಲ ಏನ ಅಂದ್ಲು.
ಏನು ಮಾಡಿಲ್ಲ ಆದ್ರೆ ರಾತ್ರಿ ಕನ್ಸಲ ಮಾತ್ರ ಬಂದ ಬಿಡಿದ್ಲು ನಾನು ಳು ಆರಾಮಾಗಿ ಜಾಲಿಯಾಗಿದ್ದೀವಿ. ಬಾರೆ ಹೊಡೆಯಕ ಹೋಗೋಣ ಬಾರೆ ಹೊಡ್ಯಕ ಹೋಗಣ ಅಂತ.
ಹ್ಮ ಹ್ಮ ಹ್ಮ ಹ್ಮ ಹ್ಮ ಹ್ಮ
ಅಂದ್ರೆ ಅಲ್ಲ ಕುಡಿ ಕುಡಿಯಕ ಹೋಗೋಣ ಬಾ ಅಂತ ನಾವಿಬ್ರೇ ಕಿತ್ತಾಡ್ತಾ ಇದ್ವಿ ಬಾ ಎಣ್ಣೆ ಹೊಡಿಯಕ ಹೋಗೋಣ.
ಹ್ಮ
ಅಂತ ಪಾರ್ಟ್ನರ್ಸ್ ಅಲ್ ನಾವು ಪಾರ್ಟ್ನರ್ಸ್ ಅಲ್ವಾ ಹಂಗಾಗಿ ಎ ಬಾರೆ ಬಾರೆ ಅಂತ ಇಬ ಕಿಟ್ಟಡ್ತಿದೀವಿ ಅಷ್ಟೆ. ಅಷ್ಟ ಗಲಾಟಲಿ ಕನ್ಸಲ್ಲಿ ನೋಡ ಅವಳ ಜೊತೆ ಎಣೆ ಹೊಡಿತೆಡಿ ಹೊಡಿ ಹೊಡಿಯೋತರ
ಹಂಗೆ
ಅಯ್ಯೋ ಅನ್ಕೊಂಡು ಇದೇನ ನಮ್ ಸೀರಿ ನೋಡ ಹೆಂಗೈತೆ ಅಂತ ಸುಮ್ನೆ ಆಗೋದೆ ಅದೇ ಟೆನ್ಷನ್ಗೂ ಅದೇ ಹ್ಯಾಪಿಗು ಅದೆ ಎಲ್ಲದಗೂ ಅದೇ ಮಾಡ್ತಿದ್ವಲ್ಲ ಟೆನ್ಷನ್ ಅಲ್ಲಿ ದ್ನಲ್ಲಾ ಆ ಟೆನ್ಷನ್ಗೆ ಕನ್ಸಲ್ ಬಂದ ಆತ್ ಪಾರ್ಟಿ ಮಾಡಿದೀವಿ.
ಬಾ ಓಕೆ ನಾವ ಒಂದು ಟೂ ಮಿನಿಟ್ಸ್ ನಾನ ಕಾಲ್ ಮಾಡ್ತೀನಿ.
ಹಾ ಸರಿ ಆಯ್ತು.
ಹಾ ಓಕೆ.